ಹಲೋ...
ಹಲೋ...
ಏನಪ್ಪಾ ಕೇಳಸ್ತಾ ಇದ್ದಾ... ಹ್ಮ ಏನ್ ಮಾಡ್ತಾ ಇದಿದ್ದೀರಾ ಇವತ್ತೇನ್ ಇಲ್ವೇನು ಬಟ್ಟೆವಲ್ಲ...
ಯ್ ಮಸ್ತ್ ಅಂದದೆಲ್ಲ ಏನಲ್ ತರ್ಬೇಕು ಅದಕ್ಕೆ ಮಖ ತಳ್ಕಂತ ಅಲ್ಲಭಚ್ಚಕತ ಇದೆ...
ಲ್ಲನಾ
ಹಾ ಇಲ್ಲೇ ತರ್ಬೇಕು...
ಹ್ಮ ಮೈಸೂರ್ಗ್ ಹೋಗಿದ್ರಲ್ಲ ಅ ಅಲ್ಲಿ ಟಾನ್ ಾನೆ ಓದ್ಕೊಬ್ರತಾನೆ...
ಹಾ ತನ್ಗೆಲ್ಲ ಜಾಸ್ತಿ ದುಡ್ಡ ಆಯ್ತದೆ...
ಹ ಅಲ್ಲ ಒಂದ್ಸಲ ಟಾಟಾನೆ ತಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ತಾನೆ...
ಕಡಿಮೆ ಆಗುತ್ತೆ ಅ್ರ ಇದೇ ಬಟ್ಟೆ ಕೊಡ್ತಾರೆ ಅಂತ ಅದೇನ್ ಗ್ಯಾರಂಟಿ ಯಾವ್ಯಾವ ಕಲರ್ ಎಷ್ಟೊಂದ್ ಕಲರ್.... ಎಲ್ಲಾನೂ ತರಕ್ ಆಗಲ್ವಲ್ಲಕ್ಕ ಹ್ಮ...
ಕೆಲವೊಂದ್ ಕಲರ್. ಹನ್ನ ಜಾಸ್ತಿ ಇಷ್ಟಪಡ್ತಾರೆ ಈ ಮಹಿಳೆಯರು ಅಷ್ಟೆ ಹುಡುಗಿರ ಅಷ್ಟೇ ಹೌದಾ. ಅಂತ ಕಲ್ಲರ್ನನೆ ಒಂದ್ ಸ್ವಲ್ಪ ಹಂಗಂಗೆ ಎತ್ಕೊ ಬರ್ಬೇಕು. ಏನ್ ಒಳಗಡೆ ಹಾಕದ್ ಯಾರ್ ನೋಡ್ತಾರಮ್ಮ ಒಂಚೂರು ಹಂಗೂ ಹಿಂಗೋ ಇದ್ರೆ...
ನಾ ಆದ್ರೂ ಇಲೇ ಐ ಅಷ್ಟು ಜಾಸ್ತಿ ಅಮೌಂಟ್ ಕೊಟ್ಟ ಅ... ತರ ಬದಲು ಪಕ್ತಲ್ಲೇ ಐತೆ ಇಲ್ಲೇ ಎರಡ್ ಮೂರ್ ಕಡೆ ಐತೆ ಹೊಸ್ಕೊಟಲ್ಲೇನೆ... ಹೋಗಿ ಹೋಗಿ ಒಂದೊಂದ ಮೀಟರು ಅ ತರದಂತ...
ಹಾ ಏ ಪಾಲಿಸ್ಟಾರಾ....
ಇಲ್ಲ..
ಹ ಕಾಟನ್ ಎಷ್ಟು ಬರ್ತೈತೆ ಒಂದ್ ಮೀಟ್ರಗೆ ಕಾಟನ್....
ಡ್ಡುು ಮೂ.. ತೆರಡೇನು
ಎರಡು
ಹ್ಮ್ ಕಾಲ ಇಷ್ಟದಾದ್ರೆ ಕಮ್ಮಿ
ಹ್ಮ್ ಎಷ್ಟೊಂದ್ ಇಪ್ಪತ್ತ ಮೂವತ್ತ ಇರುತ್ತೆ ಇಪ್ಪತ್ತೆಂಟೋ ಇಪ್ಪತ್ತೈದೋ ಇರುತ್ತೆ ಹ್ಮ್ ಹ್ಮ್ ಅಲ್ಲ ಯಾವ್ ಚೆನ್ನಾಗ್ ಕರುತ್ತೆ ಕಾಟನ್ ಚೆನ್ನಾಗ್ ಕರುತ್ತ ಪಾಲಿಸ್ಟರ್ ಚೆನ್ನಾಗ್ ಕರುತ್ತ
ಕಾಟನೇ ಚೆನ್ನಾಗಿ ಕೊರುತ್ತೆ ಪಾಲಿಸ್ಟರ್ಗಿಂತ
ಒಂದೊಂದ್ಸಲಿ ಅದು ಹಿಂಗೆ ಹಿಂದೆ ಮುಂದೆ ಬಂದಂಗ ಆಗ್ಬಿಡುತ್ತಲ್ಲಾ ಇವು ಹೋಗೀಿತಾ ಹೋಗೀತಾ ಒಂಚೂರು ಅದು ಸರಿಯಾಗಿ ಹೊಲ್ಗೆ ಬಿದ್ದಿಲ್ಲ ಅಂದ್ರೆ ಹ್ಮ್ ಒಂದಚೂರು ಹೆಂಗ ಮುಂದಿಗ್ ಬಂದಂಗ ಅದ ಐರನ್ ಮಾಡವಾಗ ಗೊತ್ತಾಗ್ತೇತ್ ನಾವು ಅಲ್ವಾ ಪಾಲಷ್ಟ್ಟಾರ್ ಆದ್ರೆ ಹ್ಮ್ ಅಲ್ಲ ನಿಮ್ಗೆ ಒಲಿಯೋದಿಕ್ಕೆ ಯಾವ್ದ ತುಂಬಾ ಸುಲಭ ಕಾ ಟಂದ ಅಥವಾ ಪಾಲಿಸ್ಟರ್ ಹಾ ಹೌದಾ ಅದ್ರಲ್ಲಿ ಕಾಟನ್ಲ್ ಕಾಟನ್ ಅಲ್ಲೂ ಒಂದ್ ಸ್ವಲ್ಪ ವೆರೈಟಿ ಬರುತ್ತೆ ಅಲ್ವಾ
ಕಾಟನ್ಗೆ ಕಾಟನ್ ಬ್ಲೌಸ್ ಪೀಸ್ ಕೊಟ್ರೆ ಮಾಮೂಲಿ ಪಾಲಿಸ್ಟರ್ ಅಕ್ರೆ ಹೆಂಗು ಅಡ್ಜಸ್ಟ್ ಮಾಡ್ಕೊ ಹೊಲಿಬೋದು ಈತರ ಸಿಲ್ಕ್ ತರ ಸಾಫ್ಟ್ ಜಾರ್ತದಲ್ಲ ಅವಕಲ್ಲವೇ ಕಾಟನೇ ಸರಿ ಪಾಲಿಸ್ಟರ್ ಹಾಕತೀನಿ ಅಂದ್ರೆ ಇನ್ನು ಜಾರಿ ಜಾರ್ಕೊತದೆ ಇಲ್ಲಾಂದ್ರೆ ಸಿಂಕ ಆಕೋತರ ಆತರ ಎಲ್ಲಾ ಆಯ್ತದೆ ಅದಕ್ಕೆ ಕಾಟನ್ ಆದ್ರೆ ಏನ್ ಹೋಗದಿಲ್ಲ
ಹ್ಮ್ ಅದೇ ಅದೇ ಅದೇ ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಅಲ್ಲಾ ಕೆಲಬ್ರು ಟೈಲರು ನನಗ್ ಗೊತ್ತ ರೋ ಪ್ರಕಾರ ಅವರು ಪಾಲಿಸ್ಟರೇ ಚೆನ್ನಾಗ್ ಕುತ್ಕೊಳ್ಳುತ್ತೆ ಒಂದೊಂದ್ಸರಿ ಹೇಳಿರ್ತಾರೆ ನಾವ್ ಯಾವಾಗ ಅವ ಕೊ ಬರಕ್ ಹೋದ್ರೆ
ಹಾ ಪಾಲಿಸ್ಟರ್ಗೆ ಕಮ್ಮಿ ದುಡ್ಡು ಕಾಟನ್ಗೆ ಜಾಸ್ತಿ ದುಡ್ಡು ಅದಕ್ಕೆ ಅಕೆ ಎಲ್ಲ ಪಾಲಿಸ್ಟರ್ನೇ ಹಾಕದು
ಅಲ್ಲಾ ನಮ್ಗೆ ಯಾವ್ದು ಕಂಫರ್ಟ್ ಆಗಿ ಕುತ್ಕೊಳ್ಳುತ್ತೆ ಅದನ್ನ ಹಾಕ್ಸ್ಕೋಬೇಕ ಈ ಕಾಟನ್ ಆದ್ರೆ ಕಾಟನ್ ಕಾಟನ್ ಹಾಕೊಂಡ್ರೆ ಚೆಗಿರೋದು ಅಲ್ವಾ ಹಾ
ಅಂದ್ರೆ ಇಲ್ ಸೈ ಈ ಕಡೆ ಸೈಡೆ ಎಲ್ಲಾ ಜಾಸ್ತಿ ಕಾಟಾನೆ ಸಿಗ್ ಲೀಲಾ ಅಪರೂಪಕ್ಕೆ ಅಂದ್ರೆ ಮಾತ್ರ
ಹ್ಮ್ ಹ್ಮ್ ಇಲ್ಲ ಕಾಟನ್ನು ನನ್ಗ್ ಗೊತ್ತಿರೋ ಪ್ರಕಾರ ನಾನು ತುಂಬಾ ಜಾಕೆಟ್ ನಮ್ಮ ಅಮ್ಮಕ್ಕು ನಂಗೆ ನಮ್ಮ್ ಆಂಟಿವ್ರು ನಮ್ಮ್ ಮನೇಲಿ ಜಾಸ್ತಿ ಹೊಲಸ್ತೀವಿ ಬಿಡಿ ಒಂದೊಂದ್ಲಿಗೆ ಒಂದೊಂದ್ ಅರ್ಧ ಡಜನ್ ಎರಡೆರಡ್ ಡಜನ್ ಹೊಲಿಸಸ್ತೀವಿ ಅವಾಗೆಲ್ಲ ಬರಿಕಾಟನ್ ಹ್ಮ ಒಂದೊಂದ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹೊಲ್ಯ ಅಂತ ಹೇಳ್ತೀವಿ ಅಂದ್ರೆ ನಾವು ಪದೇ ಪದೇ ಹೊಲ್ಸ್ ಕಲ್ಲ ಒಂದ್ ಆರು ತಿಂಗೆ ಒಂದ್ಸಲ ಹೊಲಿಸಸ್ತೀವಾ
ಹಾ ಒಂದೇ ಸಲ ಸೀರೆಕಾಯಿ ತಕೋಬಿಡೋದು ಅಂತ ಈ ಹಳ್ಳಿ ಕಡೆ ಹಂಗಲ್ಲ ಒಂದ್ ಮದ್ವೆ ಬಿತ್ತ ಒಂದ್ ಸೀರೆ ತಕೊಬ ಒಂದ್ ಫಂಕ್ಷನ್ ಬಿತ್ತ ಹೋಗ್ಸರೆ ತಕೊಬ
ಅಯ್ಯೋ ನಾವು ಹಂಗೆಲ್ಲ ಹೋಗಲ್ಲ ಇದ್ದಿದ್ದು ನಾ ಹೋದ್ರೆ ಒಂದೊಂದ್ಸಲಲಿಗ್ ಒಂದೊಂದ ಅರ್ಧ ಡಜನ್ ಇಲ್ಲ ಒಂದ್ ಮೂರ್ ನಾಲ್ಕಕ್ ಜನ ಸೇರ್ಬಿಟ್ಟು ಒಂದ್ ಎರಡ್ ಮೂರು ಡಜನ್ ಅವ್ರಗಿಷ್ಟ ಆಗಿರೋದೆಲ್ಲ ತಕೊಳ್ಳೋದು ಹಂಗೆ
ಈ ಕಡೆ ಹಂಗಲ್ಲ ಯಾವಾಗ ಸಿಗುತ್ತೆ ಅವಾಗ ತಗೊೋದು ಫ್ರೀಯಗಿದ್ರೆ ಆ ಹೋಗ್ತಂದಕೊ ಬಂದ್ ಹೊಲ್ಸೋದು ಹಂಗೆ ಮಾಡೋದ ಕರೆ ಸೈಡೆಲ್ಲ
ಮತ್ ಒಂದ್ಸಲ ಸಂಬಳ ಬರ್ತೈತಲ್ಲ ಹಂಗೆ ಸಂಬಳ ಬಂದಾಗಲ್ಲ ಅವ್ರತ್ರ ದುಡ್ಡು ಸೇವ ದಂಗೆಲ್ಲ ತಕೊಂತ ಇರೋದು ದುಡ್ ಮಿಕ್ತಾ ತಗೋ ಸ್ಯಾರಿ ಅಂತ ಅಲ್ವಾ
ಹ್
ಹಂಗಗೆ ಅವ್ರದಾ ಒ ತರ ಜೀವನ ಚೆನ್ನಾಗಿರ್ತೈತಿ ಎಲ್ಲಾರು ಒಂದೇ ತರ ಮಾಡಕ ಆಯ್ತದ ಅಲ್ವಾ ಮತ್ತ್ ನಿಮ್ದು ಸೀರದು ಹೊಲ್ಸದ್ರ ಹೆಂಗೆ ನಿಮ್ದ ನೀವೇ ಹೊಲ್ಕೋತಿರಲ್ಲ ಇನ್ನೇನು
ಅಯ್ಯಂಗ ಅನ್ಕ ಅನ್ಕೊಂಡು ಎರಡ್ ಸೀರೆ ತಕೊಂಡು ಹೊಲ್ಕ ಕಂಡೇ ಇಲ್ಲ ನಾನು
ತನ್ಕ ಅನ್ಕೊಂಡೆ ಹಂಗೆ ಇದ್ರೆ ಹೆಂಗೆ ನಿನ್ ಮದ್ವೆಲ್ಲ ಸೀರೆ ಉಟ್ಕೋಬೇಕಕ್ತಾನೆ
ಆ ಸೀರೆ ಇನ್ನು ತಗೊಂಡೇ ಇಲ್ಲ ನಾವು
ಹ್ಮ್ ಅದೇ ಮತ್ತೆ ಹ್ಮ್
ಈಗ ಸಿಂಪಲ್ ಸೀರೆನೆೇ ಹೊಲ್
ಹ್ಮ್
ಹೊಲ್ಕೋಬೇಕು
ಹ್ಮ್ ನಿಮ್ಮಮ್ಮ ನಾವ್ ಇಲ್ಲೊಂದ ಎರಡ ಇದ್ದಾವೆ ಹ್ಮ್ ಇಲ್ಲಿ ಮೊದೆ ಮೊನ್ನೆ ತೋರ್ಸತಲ್ಲಾ ನಿಮ್ಮ ಆಂಟಿ ಏನೋ ತಗೊಂಡೈತೆ ಅಂತ ಅಲ್ಲಿ ವಿಜಯನಗರದಲ್ಲಿ
ಮನೆಯವ್ರು ಮಸ್ತ್ ಅಂದರಿ ಬೇ ಹೊಲ್ದಿಲ್ಲ ಹೊಲ್ದಿಲ್ಲ ಅಂತ ದಿನ ಬೈಸ್ಕತೀನಿ
ಹಾ ಅದೇ ಹಂಗೆ ನಮ್ಗೆ ಹೆಂಗ್ ಗೊತ್ತ ತ್ತಾ ನಮ್ಮವಾದ್ರ ಬಿಡು ಯಾವಾಗಾದ್ರರು ನಾವ್ ಹೊಲ್ಕೋಬೋದು ಅಂತ ಅನ್ಕೊಂತೀವಿ ಬೇರೆವಾದ್ರೆ ಅವ್ರು ಬಂದ್ಬಿಟ್ಟು ಹ್ಮ್ ಬಂದ್ಬಿಟ್ಟು
ಈಗ ಒಂದೆರಡು ಬೇರೆಯವರುಬ್ಬಡು ಹೊಲ್ ಕೊಟ್ಬಿಡ್ತೀನಿ ಆಮೇಲೆ ನಮ್ಮ ಹೊಲ್ ದಂತ ಮಾಡ್ತೀನಿ ಅಲ್ಲಿ ಗಂಟನನೆ ಒಂದ ಎರಡ್ ಮೂರ್ ನಾಲ್ಕು ಬಂದ್ ಸೇರ್ಕೊಬ ಬಿಡ್ತವೆ ಅವು ಅಲ್ದ ಇನ್ನಸಲ ನಮ್ಮ ಒಲ್ಲೇದ ಅನ್ಕತಿನಿ ಎತ್ತರ್ ಬ ಸೇರ್ಕತವೆ ಈಗ ಹಂಗಗೆ ಹಾಗ ಆಗ ನಮ್ಮ ಒಲದ ಅಂತಿದೆ ಮತ್ತ ಅವ್ರವ್ ಕೊಟ್ರ ಮದ್ವೆ ಆಯ್ತು ಬಿಡು ಅವ್ರವ್ ತನೆ ಹೊಲ್ ಕೊಟ್ಬಿಡದನ್ರಿ ಬೇರವ್ರು ಹಂಗಂಗಗೆ ದಯ ಸೀರೆ ಸೇರ್ಸವ್ರೆ ಈಗ ತಿರ್ಗಾ ವೈದ ಹೊಲ್ದ್ಬಿಟ್ಟು ನಮ ಅವ ಹೊಲ್ದ್ಬಿಟ್ಟು ನಮ್ಮಮ್ಮ ಅವರು ಹೊಲಿಬೇಕು
ಹ್ಞೂ ಫಾಲು ಕುಚ್ಚು ಎಲ್ಲ ನೀನೇ ಹಾಕ್ತೀಯಾ
ಫಾಲಲ್ಲ್ಲ ಹಾಕ್ತೀನಿ ಕುುಚ್ಚು ಜಾಸ್ತಿ ಹಾಕಿಲ್ಲ ಒಂದ್ ಎರಡ್ ಸೀರೆಗ ಸಿಂಪಲ್ ಆ ನಮ್ಮ್ನವ್ರಗೆ ಹಾಕ ಸೀರೆ ಕುಚ್ಕ ಜಾಸ್ತಿ ಜ ಟೈಮ್ ತಕೊಳ್ಳುತ್ತೆ ಆದ್ರೂ ಜಾಸ್ತಿ ದುಡ್ಡು ಅದಕ್ಕೆಲ್ಲ
ಹೊಲದ್ ಬಿಡ್ಬೋದು ಅಂತನಾ
ಜಾಸ್ತಿ ದುಡ್ಡು ಅದಕ್ಕೆಲ್ಲ ಇಲ್ಲಿ ಕೊಡಲ್ಲ ಯಾರು ಒಂದ ಸೀರೆ ಕುತ್
ಅದೌದು ಹಳ್ಳಿ ಕಡೆ ಅಲ್ವಾ
ಸೀರೆ ಕುಚ್ಕ ಅದು ಬೀಡ್ಸ್ ಅದನ್ನೆಲ್ಲ ತಂದು ಮಾಮೂಲಿ ಬೇಬಿ ಕುಚ್ ಚಿಕ್ಕದಾಗ ಹಾಕೊಡ್ತೀನಿ ಅಂತಂದ್ರುನು ಒ್ರ ಐವತ್ತಾರರು ತಗೊಡ್ಬೇಕು ಇಲ್ಲಿ ಒಂದ್ ಐವತ್ತು ಕೊಡ್ತೀನಿ ಆಕ ಕೊಡು ಒಂದೂರ್ ಕೊ
ನೋಡವ ಚೌಕಸಿ ಮಾಡೋದು ಜಾಸ್ತಿ ಜನ ಅಲ್ಲಿ ಹ ಅದೇ ನಾವ್ ಸ್ವಲ್ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಹ್ಮ್ ಅದ ನಾವ್ ಕೈಯಿಂದ ಹ್ಮ ಕಡಿಮೆ ಮಾಡ್ಕೊ ಅದು ಸೊಪ್ಪಿನ ಬೆಲೆ ಅನ್ಕಬಿಟ್ಟವ್ರೆ ತರಕಾರಿ ಸೊಪ್ಪು ಆದ್ರೆ ಚೌಕಸಿ ಮಾಡ್ತಾರಲ್ಲ ಹಂಗೆ
ಅದಕ್ಕೆ ಕುಚ್ಚಿಲಿ ಯಾರ್ಗೂ ಹಾಕೊಡಲ್ಲ ಬೇಕಿದ್ರೆ ನಮ್ಮ ಮನೆಯವ್ರಿಗೆ ಬೀಟ್ಸ್ ಕಿಟ್ಸ್ ಎಲ್ಲ ತಂದು ಹಾಕ್ ಕಳದಷ್ಟೇ
ಹ್ಮ್ ಹಗೆ ಮಾಡು ಒಳ್ಳೇದ್ದು ಸುಮ್ನೆ ಇಲ್ಲ ಅವ್ರ ಹ ಯಾಕೆ ತಲೆ ನೋವು ಹ್ಮ್ ಹ್ಮ್ ಹ್ಮ್
ಅದಾಕಿ ಒಂದ್ ಬೀಡ್ಸ ಕೊಟ್ರೆ ಮುನ್ನೂರ ಐವತ್ತು ನಮ ನಮ್ಮ್ ಅಕ್ಕ ಹೊದತಾರೆ ಅವರುೂನು ಅವರು ಇನ್ನು ಚೆನ್ನಾಗಿ ಕುಚ್ಚಾಕ್ತಾರೆ ಅವ್ರತ್ರ ಒಂದ್ ಸ್ವಲ್ಪ ಕಲ್ತಿದ್ದೀನಿ
ಹ್ಮ್ ಅದೇನು ಮೊನ್ನೆ ಜೊತೆಗ್ ಮದ್ವೆಗ್ ಹೋಗಿದ್ರಲ್ಲ ಅವ್ರೇನ ಬೇರವರ
ಅವ್ರೇ ಅವ್ರೆ ಕ್ರೋಸ್ಲ್ಲ ಎಲ್ಲ ಹಾಕ್ತಾರೆ ಅವರು ಹ ಅವರು ಅವರು ಟ್ರೈನಿಂಗ್ಗೆ ಹೋಗ್ಲಿಲ್ಲ ಮನೇಲೆ ಫೋನ್ಲಿ ನೋಡ್ಕೊಂಡೆ ಕಲ್ತ್ಕೊಂಡ್ರು
ನೋಡದ್ರ ನೀನು ಕಲ್ತ್ ಅಂದ್ರೆ ನಿನ್ಗೆ ಏನ್ ಗೊತ್ತಾ ಅಲ್ಲಿ ಕಸ್ಟಮರ್ ಯಾರು ಇಲ್ಲ ಅಂದ್ರೆ ನಿನಗೆ ವರ್ಕ್ ಔಟ್ ಆಗಲ್ಲ ಅಲ್ವಾ ಅವರು ಚೌಕಸಿ ಮಾಡಿ ಕೇಳಿದ್ರೆ ಹ್ಮ್
ಅಲ್ಲಿ ಹುಸಿ ಒಂದ್ ಕೊಡ್ತಾ ಇಲ್ಲ ಅಲ್ಲಿ ಯಾರು ಸುತ್ತಮುತ್ತ ಯಾರು ಒಳೆಯವ್ರಲಿಲಾ ಓದ್ಸಲ ಅದು ಯಾವ್ ಸಲ ಆಚೇ ಸಲ ಹಬ್ಬಕ್ಕೆ ನಾನೇ ಹೋಗ ತಗೊಂಡ ಕೊಟ್ಟಿದ್ದೀನಿ ಅಷ್ಟು ಈಗ್ಲೂವೆ
ಹ ನಿನಗೆ ಇಲ್ಲಿ ಜಾಸ್ತಿ ಡಿಮ್ಯಾಂಡ್ ಇಲ್ಲ ಬೇಡಿಕೆ ಇಲ್ಲ ಅಂದ್ರೆ ಈ ಇಲ್ಲಿ ಎಷ್ಟ ಆಗುತ್ತೆ ಅಷ್ಟು ಹೊಲಬಿಟ್ಟು ಅಲ್ಲಿಗೆ ತಗೊಂಡೋಗ ಟ್ಟೋಳ್ಕೊಡೋ ಅಷ್ಟೇ
ಹ್ಮ ಅದಕ್ಕೆ ಅವರು ಅಲ್ಲಿ ಸುತ್ತ ಪುತ್ತ ಎಲ್ಲೂ ಇಲ್ವಲ್ಲಾ ಇನ್ನು ಹೋದ್ರೆ ನರಸೀಪುರ ಆ ಕಡೆ ಸೈಡ್ ಸಿಟಿ ಅಡಿಗೆ ಹೋಗ್ಬೇಕು
ಹ್ಮ್ ಹ್ಮ್ ಹ್ಮ್ ನರಸೀಪುರ ಅಂದ್ರೆ ಅದೇ ಮೈಸೂರ ಜಿಲ್ಲೆ ಟಿ ನರಸೀಪುರ ಅದ ಅಥ್ವಾ ಬೇರೆದ ಹಾ ಹ್ಮ ಅದೇ ಅದೇ ಹ್ಮ್
ಹೊಲಲ್ಸ್ಕೊಳ್ಳಳಕೆ ಅದಕ್ಕೆ ಯಾರು ಹೋಗಲ್ಲ ಅಲ್ಲಿರೋರು ಎಲ್ಲ ಇವಳ್ಗೆ ತಂತ ಅಂದನ್ಕೊಡ್ತಾರೆ ಒಬ್ಬೊಬ್
ಅದೇ ಸುತ್ತಮುತ್ತು ಇನ್ ಯಾರು ಒಲಿಯರ್ ಇಲ್ವೇನ ಟೈಲರ್ಗಳು ಪಾಪ ಇವ್ರಿಗೆ ಬೇಡಿಕೆ ಜಾಸ್ತಿ
ಅದಕ್ಕೆ ಇಲ್ಲಿ ಇಲ್ಲಿ ಹೊಸಕೋಟೆಯಲ್ಲಿ ಆದ್ರೆ ಇ ಸುತ್ತ ಮುತ್ತೆ ಇರೋವರೆಲ್ಲ ಹೊಲಿತಾರೆ ಪಕ್ಕದ ಮನೇಲ್ಲ ಹೊಲಿತ ರೇ ಆ ಕಡೆ ಬೀದಿಲ ಒಂದ್ ಬೀದಿಲ ಐದಾರು ಜನ ಅವರೇ ಒಲೆ ಅವರು
ಒಲೆಯೋರು ಜಾಸ್ತಿ ಇದ್ದಾಗ ಎಲ್ಲೋ ಒಂದ್ ಕಡೆ ಹೊಲಸ್ಕೊಂಡ್ ಬಿಡ್ತಾರೆ ಒಲೆಯೋರ್
ಅದೇ ಚೆನ್ನಾಗ್ ಹೊಲಿತಾರೆ ಅಂದ್ರೆ ತಂದ ತಂದ ಕೊಡ್ತಾರೆ
ಹಾ ಅದೇ ಒಂದ್ಸಲ ಕೆಡಸ
ಶಿವುಅಣ್ಣ ಅಂತ ಅವ್ರೇ ಅವ್ರಗೂಸ ಒಂದ ಕೊಡೋದಿಲ್ಲಣ್ಣ ಹೊಲಿಯಕ್ಕೆ ಆಯ್ತಾ ಇಲ್ಲ ದಿನ ಮನೆ ಮುಂದೆ ಬಂದ್ ಬಂದ್ ಕೇಳ್ಕೊಂಡ ಜಸ್ತಿ ಏ ಅವ್ರೇ ಅಂಗಡಿಲಿ ಇನ್ನಿಬ್ರ ಅವ್ರೇ ಅಂಗಡಿನೇ ಇಟ್ಕೊಂಡವ್ರೆ ಅವ್ರು ಅಲ್ಲಿ ಹೊಸಿವ್ ಅನ್ ಕೇಳೋದಿಲ್ಲಂಗ ಹಿಂಗೆ ಅಲ್ಲೂ ಅವ್ಳಿಗೆ ಹೆಂಗ ಹೊಲ್ಕೊಟ್ರು ಕೇಳೋದಿಲ್ಲ ಅಂದ್ರೆ ಮೊಬೈಲ್ನಲ್ಲಿ ನೋಡ್ಕೊಂಡ್ ಕಲ್ತ್ಕೊಂಡ್ಲು ಟ್ರೈಲರ್ ತ್ನ ಬಟ್ಟೆ ಒಲದ್ನ ಆದ್ರೆ ಅವಳು ಸುತ್ತಮುತ್ತ ಯಾರು ಇಲ್ವಲ್ಲ
ಅದೇ ಅದೇ ಹ್ಮ್ ನೀನೇ ಹೋಗ ಆ ಟೈಮಲ್ಲಿ ನೀನೇ ಒಂಚೂರ ಕಲೆಕ್ಷನ್ ಮಾಡ್ಕೊ ಬಂದ್ಬಿಡ್ಬೇಕು ನಿನ್ಗು ಒಂದ ಸ್ವಲ್ಪ ದುಡ್ಡು ಬ
ಬಾ ಬಾ ಅಂತ ಈ ಹೋದಸಲ ಹಬ್ಬದಲ್ಲೂ ಕರದ್ಲು ನಂಗಗೆ ಒಲ್ಕಯಾಕ ಆಗತಿಲ್ಲಾ ಬಾ ಅ ಬಾ ಅಂತ ನನ್ಗ ಇಲ್ಲಿ ಇತ್ತಲ್ಲ ಅದೇ ಟೈಮ್ ಅಲ್ಲಿ ಹ್ಮ ಅದು ಅಂದ್ರೆ ಅದೇ ಟೈಮ್ ಅಲ್ಲಿ ಅಂದ್ರೆ ನಂಗ್ ಹುಷಾರಿರ್ಲಿಲ್ಲ ಆಗ
ಹಾ ಇಲ್ಲ ನೀನ್ ಚೆನ್ನಾಗ್ ತಿನ್ಬೇಕು ನೀನ್ ಚೆನ್ನಾಗಿ ಏನೋ ಸ್ಟ್ರಾಂಗ್ ಆಗಿದ್ರೆ ಕೆಲ್ಸ ಮಾಡ್ಬೋದು ನೀನ್ ತಿನ್ನಲ್ಲಾ ನೋಡಿದ್ದೀನಿ ನಾನು ಇಲಿ
ಅದು ಹಂಗಲ್ಲ ಅಂದ್ರೆ ಆಗ
ಟ್ಟ ಅಂತ ಹುಷಾರಿಂದ ಒಂದ
ಹಓ ಆಗ್ಲೇನೆ ಕರ್ತಿದ್ದು ಒಂದ್ ವಾರ ಇತ್ತು ಇನ್ನು ಹಬ್ಬ
ಹಾ ಅದೇ ಅದೇ ಅಂತ ಟೈಮ್ ಲ್ಲಿ ಏನ್ ಮಾಡಕ್ತೆ ಹುಷಾರಿಂದ ಇದಾಗ ಹೋಗಕ್ ಆ
ಟೈಫೈಡ್ ಬಂದು ಮೆದ್ಲುಕ ಯಾರ್ಕಬಿಟ್ಟಿತ್ತಲ್ಲ ಆದದ್ರಿಂದ ಅಷ್ಟು ಇದ್ ಮಾಡ ಹೋಗ್ಲಿಲ್ಲ ಆ ಟೈಮ್ ಅಲ್ಲಿ ಕರ್ದ್ಲು ಆವಾಗ ಇನ್ನೊಂದ ಎರಡ್ ವಾರ ಒಂದು ಆರಾಮ್ ಮೇಲ ಆಗತೆೇನೋ ಬಂದು ಡಿಸ್ಚಾರ್ಜ್ ಆಗಿ ಅವಾಗ ಕರತಾಳೆ ಅವಾಗ ನಾನೆಲ್ಲ ಹೋಗುವಲ ಕಾಯ್ತದೆ
ಹ್ಮ್
ಅದಕ್ಕೆ ಬರಕ ಆಗಲ್ಲ ಅ್ಬಟ್ಟು ಅಂದೆ ಈಗ ಇನ್ನೊಂದ್ಸಲ ಮದ್ವೆ ಸೀಸನ್ ಇತ್ತು ಅಂತ ಕರದ್ಲು ಅದೇ ಇಲ್ಲೇ ನಾನೇ ಸುಮಾರು ಬಟ್ಟೆಗಳು ಹಬಿಟ್ಟೆ ಒಂದ್ ಐದಾರು ಅದೇ ಟೈಮ್ಗೆ ಇಲ್ಲೂ ಕೊಡ್ಬೇಕಲ್ಲ ಅಂದ್ಬಿಟ್ಟು ಆಗಲು ಹೋಗಲ್ಲ ಈಗ್ಲೂ ಕರೀತಲ್ಲೆ ಬಾ ಒಂದ ಎರಡ್ ದಿನ ಇದ್ದು ಗುವೆ ಒಲದ್ ಬೇಡ ಇದ್ದಿದ್ದೋಗುವೆ ಬಾ ಅಂತ ಕರತಾಳೆ ಆಮೇಲೆ ಮದ ಹೆಂಗಗಳೆ ಚೆನ್ನಾಗಿರವು ಮದ್ನ ಸ್ ನನೈಟ್ ಹಾಕಳದ